ಇಲ್ಲೊಂದು ಯಾವ್ದೋ ಒಂದು ಶಕ್ತಿಿದಾಮನ ಯಾವ್ದ ಐ್ತಕ್ಕ
ಹಾ
ಅದನ್ನ ಇದನ್ ಮಾಡಿದ್ರ ಗೊತ್ತಾಗತ್ ನೋಡಕ್ಕ
ಹ್ಮ್ ಅಲ್ಲಿ ನಂಬರ್ಗಿನ್ಂಬರ್ ಸಿಗ ಬಕ್ಲ ನಮ ನಂಬರ್ ಸಿಕ್ಕಾಗ ಅವ್ರ ಜೊತೆ ಜರ ಮಾತಾಡಿದಾಗ ಹ ಇದಾಗತ್ ನೋಡ್ಸರಿ ಹೋಗತ ಏನಾರ ಒಂದ್ ಮಾಡೋಣ ನಾವ ಇಬ್ಬರು ಪ್ರಯತ್ನ ಮಾಡೋಣ ಇನ್ ಅವ್ರ ಮನಗತ್ತ್ರ ರ ಅವನು ಹಂಗೈತೆ ಅವ್ರ ಅತಿಗನು ಅಂತದ ಐತೆ ಇನ್ನು ಅವ್ರ ಮನೇಲಿ ಯಾರ ಇಲ್ಲದಕ್ ಮಾಡಕ
ಆಗ ಎಸ್ ಎಮ ಪಸ್ ಎಸ್ ಎಮನಾಗ ಸಿ ಹಾಕಿದ್ರ ಎಲ್ಲಾರೂ ಗಂಟ್ ಹಾಕೊಂಡ್ವ ಕುಮಾರ ಅನ್ನ ಮದ್ವಿ ಆದ್ ನನ ಎಸ್ ಎಮ್ನಾಗ
ಏನಪ್ಪ ಕುಮಾರನ್ ಯಾರ ಹೇಳು ಹ್ಮ ಕಮಲನು ಹ ವನು ಕಂಡ ಶಿವನ್ ಕಂಡ ಹಾ
ಅವನು ಮದುವೆಯ ಆದನಾನ
ಎಸ್ ಎಮರ್್ ಯಾರು ಸುದ್ದಿನ ಗೊತ್ತತಿಲ್ ಬಿಡು
ಹ್ಮ್ ಶಿವನಂದ್ ಆಗ ಅಿ ಹಚ್ಚಿದನ ಮತ್ತ ಹರ್ಲಿಲ್ಲಕ್ಕ ಬ್ಲಾಕ್ ಮಾಡಕ್ ಕೊಟ್ಬಿಟ್ಟೆ
ಹ್ಮ ನಂದ್ ಬೇಕ ಯಾರ್ದು ನಂಬರ್ನು ಇಲ್ಲ ಬಿಡು ಅವವಾಗ ಏನ್ ಮಾಡ್ತಿದ್ದ ಮಾಡ್ತಿದ್ದ ಶಿವನುನು ಏ ಅವ್ನು ಈ ನಂಬ ಚೇಜ್ ಮಾಡುದ್ದಲ್ಲ ನಾನ್ ಮೊದ್ಲ್ ನಂಬರ್ ಗೊತ್ತತ್ತು ಅವನಿಗೆ ಮಾಡ್ತಿದ್ದೆ ಮೊದ್ ನಂಬರ್ ತಗದ್ ಬಿಟ್ಲಾ ಕಾಂಟಕ್ ಇಲ್ಲ ಯಾರ
ಚಲತ್ ಹತ
ಹ್ಮ
ಏನ ನಮ್ದು ಅವಾಗ್ಲ ಆಡಿದ್ರಿ
ಕುಣುದವಿ ಕುಣುದಿವವಿ ನಾವು ಆರು ರ್ಷದಿಂದ ಬಲೆ ಕುಣದಿವವಿ ಹೋಗಿ ಸಮ್ಮಕ್ಕೊಂಡು ಕೆಲ್ಸ ಬಿಟ್ಟ ಕಾರ್ಯ ಬಿಟ್ಟು ಬರೀ ಫೋನಾಗ ಮಾತಾಡ್ಕಂತ ಹಾಡ್ಾಡ್ಕಂತ
ಹಾ ಹಾ ಹಾ ಹಾ ಅಡು ಗು ಅದ್ ಮತ್ತ ಅವರು ಚೆನ್ನಾಗ ಇದನ್ ಮಾಡಿದ್ರಲಕ್ಕ ಅವ್ರೆ ಯಾರೋ ಅಲ್ಲಿಲ್ಲಿ ಇದಾರೆಲ್ಲ ಆದ್ರ ಹೊಕ್ಕಿದ್ರಕ್ಕ ಅವ ಆರ್ಕೆಸ್ಟ್ರಾ ಅಲ್ಲಲ್ಲ ಇದ
ಹ್ಮ್ ಹೋಗ್ತಿದ್ಲವ ಇವ ಒಬ್ಬನು ಆರ್ಕೆಸ್ಟ್ರಾಗ ಹೋಗ್ತಿದ್ಲಾ ಒಂದಿಬ್ಬ ಹೆಣ್ಮಳು ಅವ್ನು ಹ್ಮ ಎಲ್ಲಾ ಆರ್ಕೆಸ್್ರ ಹೋಗ್ತಿದ್ರು ಅವರು ನಮಗ ಬ ಬೀಳ ಗಂಟ ಬೀಳಾವವು ಅಂತವ ಬಿದ್ದು ಏನ್ ಮಾಡವ್
ಅದೇ ಚೆನ್ನಾಗಯ್ತು ಫ್ರೀ ಇದ್ದಾಗ ಹಾಡಿದ್ರೆಲ್ಲ ಒಂದ ಸಕ್ ನೀನು ನೀನು ರೂಮಿಿಗೆ ಹೋಗ್ಬೇಕಾದ್ರೆ ಯಾ ಎಡಗಾಲ ಇಟ್ಟೇವ ಬಲಗಾಲ ಇಟ್ಟೇ
ಹ್ಮ್ ಆ ಕಿರಿಕಿರಿ ಆಯ್ತಲ್ಲ ಮಧ್ಯದಲ್ಲಿ ಶೂ ಕಿರಿಕಿರಿ ಮಾಡದ್ಮೇಲೆ ಬಳ ಬಂದ್ಬಿಡ್ತ ನ ಸು್ನೆ ಯಾಕ ಕಡಿ ಕಿರಿಕಿರಿ ಅಂತೇವಿ ಅವವಾಗೇಏನಡ ಬಿಟ್ಟ ಇಬಿಟ್ಟು ಯಾಕೆ ಸಂಚಾರನ ಬೇಡ ಬಿಡು ಅಂತೇಳ್ಬಿಟ್ಟು ಹ್ಮ್ ಯಾಕ ಸುಮ್ನಪ್ಪ ಅಂತ ಹೇಳಳ್ಬುದ ಸುಮ್ಮ ಜೀವನ ಹಾ ಮಾಡ್ಕೊಳಕ್ ಆಗಲ್ಲ ಹಾಡಾಡ ಸಲುವಾಗ ನಮ್ದು ಗಂಡ ಮಕ್ಕಳು ಸಂಸಾರ ಮಾಡ್ಕೊಂಡ್ರ ಹೆಂಗ ಏನ ಅ ನಮಗೆ ಹೊಟ್ಟೆುಂಬದಲ್ಲ ಏನು ಅಲ್ಲ ಏ ೈ್ ಪಸ್ ಮಾಡತಾ ಇದಿದ್ದುೋಸ್ರ
ನಮ್ ಖುಷಿಗತ್ನ ಹೆಂಗಿದ್ರು ಹಾಡ್ ಹಾಡ್ತಿದ್ದಲ್
ಹ್ಮ್ ಸಹನ ಚಂದ್ ಆಡ್ತೆ ನನಗಿಂತಲೂ ಸಹನ ವಸ್ತ ಆಡ್ತಾಳ ನೋಡು ನನಗಿಂತ ಆಡ್ ಬರಲ್ಲ ನನಗಂತೂ ಜಾಸ್ತಿ ಆಡ್ ಬರ್ತಾ ಹದಕ್
ಹೌದಾ
ಚ ಹಾಡ
ನೋಡುವ ಗುಳ್ಳವ
ಏನ ಚಂದ ಆಡ್ತವಕ ಯಾರ್ ಹೇಳ್ಬೇಕಂದ್ರೆ
ಹಾ
ಮತ್ತತ್ತನ್ ಫ್ರೆಂಡ್ ಅದೆಲ್ಲ ಹಳ್ತ ಮಾತಾ ಮ ಈ ಇದ್ರಾಗ ಮಾತಾಡ್ತಿರ್ತೀನಲ್ಲ ಹೇಳ್ತಿರ್ತಾರೆ ಭಯ ಜಾಸ್ತಿ ಐತೆಂಟ ಈಕ್ಕೀಿಗೆ ಅಷ್ಟ್ ಬಿಟ್ರೆಏನ್ ಎಲ್ಲಾ ಚಂದ ಐತಿ ಧೈರ್ಯ ಇಲ್ಲಿ ಧೈರ್ಯ ಕಡಿಮೆ
ಹ್ಮ್ ವಷ್ಟು ಗುಲ್ಬರ್ಗ ಅದ್ರ್ ನಕ್ಕ ಅಲ್ಲಿ ಇಲ್ಲಾರ
ಈಸ ಇಬ್ಬರು ಪಚ ಮಾಡಕೊಂಡ ಮಾಡ್ಕೋದ
ಹೌದ
ಕ್ಲೋಸ್ ಅದ ಅಷ್ಟ ಪವಿತ್ರ ಅನ್ನ
ಅದ್ರಾಗ ಕೀರ್ತಿ ಒಬ್ಬಕಿನಾ
ಕೀರ್ತಿ ಅಲ್ಲಿ ಇತ್ ಬಿಡು ಇಲ್ಲ ಇದರಾಗ ಇರದ ಇಬ್ರು ಇಬ್ರದಾಗ ಒಬ್ಬಕ್ಕೆ ಬಾಳ ಕ್ಲೋಸ್ ಅದಲ್ಲಾ
ಹಾ
ಇನ್ನೊಬ್ ಬಕ ಅಷ್ಟು ಕಷ್ಟ ಅದ ಆು
ಹ
ಇದದು ಟೈಮೇ ಸಿಗಾಲಲ್ಲೇ ಅದೊಂದು ಇದು ಮಾಡ್ತೈತಿ ಎಫ್ ಎಲ್ ಪಿ ಮಾಡ್ತೈತಿ
ಹೌದ ನಿನ್ ಎಂತು ಅಂಟಿ ಮೀಟಿಂಗ್ ಮೀಟಿಂಗ್ ಆಗದನ ಅಂಟಿ ಅಂತ ಹೇಳಿ
ಹಾ ಮೀಟಿಂಗ್ ಇರ್ತೈತೆ ಅದ ರಾತ್ರಿ ಒಂಬತ್ತು ಗಂಟೆಯಿಂದ ಹತ್ತ ಹನ್ನೊ್ ಗಂಟೆವರೆಗೂ
ಅದು ಮೀಟಿಂಗ್ ಮಾಡೋದು
ಹ ಎಲ್ಲ ಮಾಡ್ತೇ ಮತ್ತ ಪವಿತ್ರನನ್ ಜೊತೆಗೆ ಕಾವ್ಯನ ಜೊತೆಗೆ ತಲ ನ ಬಿಡ್ಕೊಂತೈತೆ ಅವ್ ಎರಡಕ್ಕೂ ಮ್ಯಾತ್ಸ್ ಬರಲ್ಲ ಈಿಕಿ ಮ್ಯಾತ್ಸ್ ಹೇಳಿದ್ರೆೋಗ್ತಂತ ಅವ್ರು ಸರ್ ಹೇಳ್ರೆ ಹೋಗಲ್ಲಂತ ಅವರ ತಲ ಒಳಗ ಈಕಿನ ಬಂದ ಮೇಲೆ ತಲೆ ಹೊಡ್ಕೊರ್ದೀವಿ ನಾವು ಎರಡಕ್ಕ
ಅದು ಮಾಡ್ತೇತಿ ನ ತೀವರ ಇಳ್ತ ಜೀವಕ್ಕೆ
ಮಣೆ ಸ್ಟೇಟಸ್ ಆಗ್ಲಕ್ಕಕಿ ಪವಿ ಅಂತೇಳಿ ನಾ ಪವಿ ಅಂದ್ರ ಸತೀಶ್ ನನ್ ಮಗಗಳು ಮಾಡೇನವಿ
ಇಲ್ಲ ಇಲ್ಲ ಈಕ್ಕಿ ಪವಿ ಕಾಲೇಜ್ ಹುಡುಗಿ ಪವಿತ್ರ ಬಕ ಹತ್ರ ಗೊತ್ತಿಲ್ವಾ ಯಾರಿ ಗೊತ್ತ ನಾನು ಒಂದ ವರ್ಷ ಆತ ಮತ್ತೆ ಒಂದಂದು ವರ್ಷ ಆತ ನಾನು ಬಂದ ಈಗ
ಹಗೆ ಯಾರು ಸತೀಶ್ನ ಹಚ್ಚಿರಲ್ ಫೋನ.
ಅವ್ರನು ಹಚ್ಚಲ್ಲ ಹಿಂಗ ಏನಾರರು ಸಂಘ ಇದ್ರೆ ಹಚ್ಚಿರ್ತಾರ ಅವ್ರನು ನಾದ್ರು ಇಲ್ಲಂದ್ರ ಹಚ್ಚಲ್ಲ
ನಿಜಾದೇ ಸಂಗೀತ ಧರ್ಮಸ್ತ ಅಷ್ಟ ಹ್ಮ್ ಕಾಂಟ್ಯಾಕ್ಟ್ ಎಲ್ಲಿ ನಡಿಯತ್ ನಂಗೆ ಯಾರ ಇಲ್ಲಿ ನೋಡ್ ಕುಮಾರ್ ನೋಟ್ ಹಸ್ತಾರ
ಅವ್ರರುಷ್ಟ್ ಚಿರ ತರವಾಗ್ರರೆ ಮಾತಾಡಸಲ ಸಾನಾಶ್ರಮಂತ ಸಲುವಾಗಿ ನಾ ಸಾನಾಶ್ರಮಂತ ನಂಬರ್ ಯಾರಿಗೂ ಕೊಟ್ಟಿಲ್ಲ.
ಹ್ಮ್ ಚಲೋ ಆಯ್ತು ಬಿಡು
ಕೊಟ್ಟಿಲ್ಲ ಯಾರಿಗ್ ನಾನು ಅಲ್ಲಿ ನೋಡ್ಲಿ ನನ್ ನಂಬರ್ ಹಚ್ಚಿರ್ತಾರ ಮಾತಾಡಿರ್ತಾರ ಅಷ್ಟ
ಬಿರ್ಲಕ್
ಊರಿಗೆ ಮಾತ್ ಹೋಗ್ಬೇಕನ.
ಊರಿಗ್ ನೋಡ್ಬೇಕಕ ಯಾವಾಗಂದ್ರ ಇಲ್ಲೇ ಐತವ ಯಾವಾಗಂದ್ರ ಹೊಕ್ಕ್ಯವ ಅಂತಾನೂ ಗೊತ್ತಾಗಲಕ್ಕ
ಹ್ಮ್
ಫೋಣಚ್ಚ್ದೆ ರಾತ್ರಿ ಅದ ಹಚ್ತಾರೆ ಹಿಂಗ ಐತೆ ಏನ ಅನ್ನರ್ ಅಂತ ಹೇಳಿ ಅವಾಗ ಹಚ್ಚಿದ್ರು ಇಲ್ಲೇ ಇರ್ ಎಲ್ಲಾ ಹೋಗ್ಲೆಬೇಕಂತ ಅದು ಊರಿಗ್ ಓಡಾದ್ ಜಾಸ್ತಿಗ್ಯವ ಬೆಂಗ್ಳೂರ ಜಾಸ್ತಿ ಓಡಾ ಇರ್ಲಿಲ್ಲ
ಹಾ್ ಮನ ಹಂಗ ನಂದು ಹಂಗಾಗೈತ್ ನೋಡ ಇವ ತಾಯಿ ಇಷ್ಟು ಫಕ್ಷನ್ಗಳು ಬರ್ತಾವ ಇಷ್ಟ ಇದು ಬರ್ತ ವ ಬರೇ ತಿರ್ಗೋದಾಗ ಬಿಡಕ್ ಆಗಲ್ಲ ಹತ್ರ ಅದು ದೂರ ಆಗ್ ಒಲ್ಲಂದ್ ಬಿಡ್ತಿದ್ವಿ ಇದು ಹೆಂಗಗೈತ್ತ ಅಂದ್ರ ಬಿಡಕ್ ಆಗಲ್ಲ ಸುಮ ಓಟ
ಕರೆ ಅಕ್ಕ ಏನ್ ಮಾಡತ್ಯ ಯಾವ್ವ
ಒಂದ್ ಒಳ್ಳೇದ ಇರ್ಲಿ ಒಂದ್ ಕೆಟ್ಟದ್ ಇರ್ಲಿ ಏನ್ ಇರ್ಲಿ ಹೋಗಕಬೇಕು ಮಾಡಕ ಬೇಕು ಇದ ಆಗೇ ನೋಡುವ
ಅಲ್ಲಿ ದೂರ್ ಇರೋದು ಒಂದ್ ಆಯ್ತ ಅಂದ್ರೆ ಇಲ್ ಹತ್ರ ಬ ಸರನಾ ಇಲ್ಲಿ ಹತ್ರ ಬಂದ್ ಒಂದ ಅಗಯ್ತ್
ಹ್ಮ್
ಅಲ್ಲಿ ದೂರ ಇರೋದ್ ಒಂದ ಇದ ಆದ್ರ ಇಲ್ಲ ಒಂದ್
ಆಯ್ ವಲ್ಲ್ಲನಕ್ಕಾಗಲ್ಲ ಒಬರಿಗೆ ಹೋಗ ಒಬ್ರು ಬಿಡಕ್ಕ ಆಾಗ ಒಂದ ಬರ್ ತಡೆ ಇದ್ರರುನು ಕರಿತಾರೆ ಒಂದ ಇದು ಇದ್ರನ್ನು ಕರಿತಾರೆ ಎಲ್ಲಕ್ಕೂ ಹೋಗ್ತಾನೆ ಇರ್ಬೇಕು ಹೋಗ್ತಾನೆ ಇರ್ಬೇಕು ಹೋಗ್ತಾನೆ ಇರ್ಬೇಕು.
ಮತ್ತ ಎಲ್ಲಾರ್ಕ್ಕೂ ಹೋಗ್ಬೇಕಕ್ಕ ಎಲ್ಲಾರ್
ಹಾ ಮಾಡು ಮಾಡು ಮಾಡು ಮಾಡು ಮಾಡು
ಹೌದು ಅದಲ್ದೆ ಒ ಒಂದಾದ್ರ ತರಕ ಒಬ್ರಗ್ ಏನ್ ಮಾಡಿರ್ತಿ ಒಟ್ಟ್ರಿಗೆ ಅದ್ ಮಾಡ್ಬೇಕ ಹೆಚ್ಚಿಗಿನು ಮಾಡಂಗಿಲ್ಲ ಹ್ಮ ಮೇನ್ ಅದೇ ಪ್ರಾಬ್ಲಮ್ ನೋಡ ನತ್ತಗ ಏನ್ ಮಾಡದ್ವ ಇವ ಎಲ್ಲಾ ಅಡ್ಜಸ್ಟ್ ಮಾಡ್ಕೊಂಡು
ಅಗೇತ್ತಿಲ್ಲ ನೀನ್ ಇನ್ನೂ ಕೆಲ್ಸ
ಕೆಲಸ ಏನಾಯ್ತು ಬಟ್ಟೆ ತೊರಿಬೇಕ ಅಕ್ಕ ಬಂಟೆ ಅಂತರು ನಿಮ ಜೊತೆ ಮಾತಾಡ್ಕೊತ ಮುಗ್ದ. ಫ್ರೆಂಡ್ ಸಿಕ್ಕ್ರಂದ್ರರು ಬಂಡೆ ಖಾಲಿ ಎಕ ನೋಡಕಲ್ ಒಬ್.
ಬತ್ರ ಬರ್ತ್ತಲ್ಲ ಅವ್ರಗ ಫೋನ್ ಹಚ್ಚ ಕೊರ್ಕಂತ ಮಾತಾ ತಿಗಿತಿದ್ದೆ ನನ್ಗೆ ಎಲ್ಲಂದರು ಮದ್ಲ ಬಟ್ಟೆೆಗೆ ಬೇಸರ
ತಕ್ಷಣ ಫ್ರೆಂಡ್ ಏನು ಪಕ್ಕರ
ನಾನು ಬಟ್ಟಿ ಓಡ್ ನೋಡಿದ ತಕ್ಷಣ ಏನು ಪಕ್ತರ್ ಬಡ್ ಬಾಂಡಕ್
ಬಟ್ಟೆ ನಂಗ ಗಾವ್ ಆಗದಲಕ್ಕ ಎಷ್ಟು ಟ್ರೈ ಮಾಡ್ತನಿ ನಾನ್ ನೀ ಹಚ್ಚಿರ್ತೀನ ನೋ ಮತ್ತ ಬೇಕಂತ ಹೇಳಿ ನನಗ ಅದನ್ ಸರಿಯಾಗಿ ಬಿದ್ದ ಬಿಡ್
ನಾನ್ ನೋಡ್ಕಾಗಿರ್ಕೊಂಡು ಬಟ್ಟೆ ಒಗ್ಯಾಕತ್ತೀನಿ
ಹ್ಮ್ ಏನೋ ಅಕ್ಕ ನನಗಂತ್ರ ಗಾವ್ಗಲ್ ನೋಡ್
ಹ್ಮ್
ಹೊಟ್ಟದ ಆಗಲ್ಲ ಹೊಟ್ಟೆ ಹಂಗ ಇದನ್ ಮಾಡ್ತಾನೆ ಇರೋದು.
ನೀವು ಹಿಡ್ಕೊಂಡ ಹೆ ಮಾತ ಬಟ್ಟಿ ಹಕಂತ ಹೆಂಗ ಮಾತಾತತಿರ ಅಂತ ನು ಹುಡಿನ ಬ ಬಿ ಬಿಟ್ಟೈತದ ಬಟ್ಟಿ ಹಕಂತ
ಅದನೆ ನಾನು ಹೇಳ್ತಾ ಇರೋದು ಹೆಂಗ ಮಾತಾಡ್ತನೆ. ಅಂತ ನಂಗೂ ಗೊತ್ತಿಲ್ಲ ನಾನು ಎಷ್ಟ ಸರಿ ಫೋನ್ ಹೋಗ್ದೇ ಗೊ. ನಕ್ಕ ಪುಣ್ಯ ಹಿಂಗ್ ಬಗ್. ಆಗುವ ಆಗ ಬಿದ್ದ ಬಿಡ್ತತಕ್ಕ ಅದು ಇನ್ನು ಹೈತರ ಇರಲ್ಲ. ಹೈಟ್ ಏನಾರ ಇತ್ತನ್ ದಮ್ಮಾರ.
ಹ್ಮ್
ಹ್ಮ್ ಪ್ಣೆ ಅದ ಇನ್ನೂ.
ನಾನ್ ಬಾಣೆ ತಿಕ್ಕೊಂತ ಬಟ್ಟೆ ಹಕೊಂತ ಕಸ ಹೊಡ್ಕೊಂತ ಬಣೆ ಒಕೊಂತ ಬಟ್ಟೆ ಹೊಲ್ಕೊಂತ. ಎಲ್ಲ ಗುಡಿ . ಕುಂತ್ ಮಾತಾಡೋದ ಬಗ್ಗೆ ಹರಯಲ್ಲ ನನಗೆ ಕುಟ್ ಮಾತಾಡಬ ಕೆಲಸ ಸತವಾ .
ನೀನ್ ಯಾವಾಗ್ಲೂ ಫ್ರೀ ಆಗಿ ಯಾವತ್ ಮಾತಾಡಿದ್ ನೋಡಿಲ್ಲ ಬಿಡು
ನನ್ಗ್ ಆಗೋದು ಇಲ್ಲ ಎಲ್ಲಿ ಬಟ್ಟಿ ಹೊಲಂಗ ಇತ ಕ ಕುತ್ಕೊಂಡ್ರ ಬಗ್ರಂಗ ಇಲ್ಲತ್ತ ಹಿಂಗ ಏನೋ ಬೇಜಾರ ಆಗಿತ್ತು ನನಗೆ ಕೆಸ ಮಾಡಕ್ರೆ. ಅ ಹೆಂಗ್ ಮಾಡ್ಬೇಕ ನುತ್ತೆ ಕೆಲ್ಸ ಮಾಡ್ಕೊಂತನ ಕೆಲ್ಸ ಮಾತಾಡೋದು.
ನಿನ್ನೊಂದ್ ತರ ಚೆನ್ನಾಗ ಐತಕ್.
ಕ ಕೆಲಸನಾಗಿರ್ಬೇಕು ಈ ಕಡೆ ಮಾತ ಮುಗುದಿರ್ಬೇಕು.
ಸರಿ ಇವಾಗ ನಾನು ಅದಕ ಬಂಡೆ ತಿಕ್ಕಕೊತ ಬಂಡೆ ನೋಡಿದ್ನ ಇ ಅಕ್ಕ ಫೋನ್ ಹಚ್ಚಿ. ಫಸ್ಟ್ ಈ ಕೆಲ್ಸ ಮುಗಿಸ್ಬಿಡ ನಂತರ.
ಹಾ
ಯ ಇದಲ್ಲ ಮಾಡ್ತಾನ.
ಹ್ಮ್.
ಡೈಲಿ ತೋಯ್ತಿ ಬಟ್ಟೆ.
ಡೈಲಿ ತಗೊಂಡ್ ಬಿರ್ತೇನೆ ಹಿಂಗ ಎಲ್ಲಾರ ಹೋಗೋದಿತ್ತು ಮಾಡೋದಿತ್ತುಂದ್ರೆ ಬಿಟ್ಟು ಹೋಗಿರ್ತೇನೆ ಜಲ್ದಿ ಹೋಗೋದಿತ್ತು ಅಂದ್ರೆ. ಇಲ್ಲಾಂದ್ರೆ ಡೈಲಿ ಡೈಲಿ ತಡದಬಡ್ದೆ ಬಡ ನಮ್ಮನ ಆ ಆದೋವ್ರಗು ಯಾವ ಹೊಸ. ಯಲ್ಲ ಹೊಸ ಮನಿ ಆದ್ಮೇಲೆನೆ ತರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀವಿ.
ಅಣ್ಣನ ಅಂದ್ರೆ ಒಂದೇ ಸೆಟ್ ಆಗ್ತಲ್ಲ ಕಾ.
ಹಾ ಎಲ್ಲಾ ಸೆಟ್ ಒಂದೇ ತರದ ತರಬೇಕ ಅಂತ ಡಿಸೈಡ್ ಮಾಡ್ಬಿಟ್ಟಿ.
ಚಲ ಆಯ್ತುಡ. ಬ್ಯಾಡ್ ಬಿಡಿ ಇನ್ನೊಂದ ಅನ್ನಕ್ಕನ ಇನ್ನೊಂದೊಂದ್ ವರ್ಷ.
ವರ್ಷ ಹೋಗುತ್ತತ್ತ ದಡ್ ವರ್ಷ ಆಗುತ್ತೆ ಇಲ್ಲ ಎರಡು ವರ್ಷ ಆಗತ್ತ ಒಳೆಳ ಅಂದ್ರೆ ಎಲ್ಲ ಒಂದಸಲ ಅಂದ್ರೆ ನಿಚಿಂತೆ ಕಡೆ.
ಕಟ್ಟಾ ಕುಂತ್ ಏನ್ ಜಸ್ತಿ ಟೈಮ್.
ಕಟ್ಟಕ್ ಹತ್ತ ಟೈಮ್ ಇಡಿಯಲ್ಲ ಕಟ್ಟ ಪರ್ಮಿಷನ್ ಸಿಗಕೂ ಸ್ವಲ್ಪ ಟೈಮ್ ಬೇಕಂತ ಇವಾಗ. ಆಯ್ತು ಇನ್ನು ಮಳೆಗಾಲ ಬೇರೆ ಶುರು ಆಗ್ತೈತೆ ಅವೆಲ್ಲ ನೋಡ್ಕೊಂಡು ಸ್ಟಾರ್ಟ್ ಮಾಡ್ಬೇಕಷ್ಟೆ.
ಹೌದು ಮತ್ತೆಲ್ಲಾ ಕೇಳ್ಬ ದಿನಾಪನ ಎಲ್ಲಾ ಕೇಳ್ಬೇಕಲ್ಲ ಇವ.
ಮತ್ತೆ ಎಲ್ಲ ಅವಾಗ ಇದು ಮಾಡದು ನೋಡ ಸಾಮಾನುಗಳು ಅವಾಗ. ಅ
ಅವಾಗ ಮಾಡ್ಬಿಟ್ರಕ್ಕ.
ಪ್ಲಾನ್ ಇಲ್ಲ ನ.
ಯಾವ ಎಲ್ ಮನಿ ಕಡ್ತೆ ವಕ್ಕ.
ಅಲ್ಲೇ ಊರಾಗ ತಗೊಂಡಿದ್ರಲ್ ಜಾಗ.
ಹ್ಮ್ ತೋಳ ತಕ್ಕಾದ್ರ ಕಟ್ಟದ ಏನ ಇಲ್ಲ ಇನ್ನುೂ. ಇನ್ನು ಏನೋ ಇಡ ಇಲ್ಲಕ್ಕ ಯಾಕಂದ್ರ ಇವರು ಅನ್ನಾರ ತಗೊಂಡಿದ್ದು ಗೊತ್ತಿಲ್ಲಕ್ಕ. ಇವದ ಅಷ್ಟ ಇದನ್ ಮಾಡ್ಸ ಮಾತ್ರಾನ ಏನ ಹೇಳಂಗಿಲ್ಲಲ್ಲ.
ಹೌದು ಮತ್ತ ಹಸಿ ಬರೆ ಕೇಳ್ತಾರೆ ಇದ್ರಳ ಬೇರೆ ಕೇಳ್ತಾರೆ.
ಹ್ಮ್ ಕೇಳ್ತಾರ ಅದಕ್ಕಕ್ಕ ಅದನ್ನ ಆಸ್ತಿ ಫಾಲ್ ಮಾಡ್ಕೊಂಡು. ಆಮೇಲೆ ನೋಡಾಕ್ ಬರ್ತತೆ
ಹ್ಮ
ನೋಡಿ ನೋಡ್ಬೇಕಕ್ಕ ಈಗ ಮೇಘಾದು ಕಾಲೇಜ್ ಆದ ಇದ ಅಂದ್ರಾಗ ಆಗಲ್ ಬಿಡಕ್ಕ ನಮ ಮ ಮನೆ
ಹ್ಮ್
ಅಮ್ಮಕ್ಳ ಅವ್ರ ದನ್ೊಂದ ನಾಕೈದ ವರ್ಷ ಹೋಗ್ಬೇಕಕ್ಕ
ಹ್ಮ ಒಂದ್ಗಸಕಗ್ ಬರ್ತತೆ ನಿಂಬ ಬ ಚೆ್ರ್ೆ ಅ್ರ ಮೇಗದಗಸ ಚಿಂತು ಚಿಂತು ಅಗಸ ಗಂದ್ ಗ ಒಂದ್ಗಸಿಗೆ ನಿಮಲ್ಲಿ ಒಓರ್ತತನ ಇ ಆಾಗ್ ಬಿರ್ತೈ ನೋಡ್
ಒಮ್ಮಕ್ಳ ನಾಲ್ಕು ಮಂದಿ ಅಳ್ಯಾರ್ ಸೇರಿ ನಾಲ್ಕು ಮಂದಿ ಅಳ್ಯಾರ್ ಸರಮನ ಕಟ್ಿಸಲ್ಲಕ್ಕ ಅಲ್ಲಾ ಪುಣ್ಯಕ ಅವರು ಕಟ್ಸ ಹಂಗಿದ್ರರು ಚಲೋ ಬರ್ಕೊಂಡ್ ಹೋಗ್ಬರಿದ್ರ
ಬೆಳಕಾಗ ಟೈಮ್ ಹೆಂಗ ಬರ್ತೈತಿ
ಅದೇ ಹೇಳ್ತಾ ಇರಲ್ಲ ನಾನು ಏನೋ ಹಳಿಯಾಗಳ ಸಿಗ್ತಾರಂತ ನಾನು ಕುಂತೀನಿ ನಾಳೆ ಹೆಂಗ ಇರ್ತಾರೆ ಅದ ಗೊತ್ತು ಬ ಇವ
ನಾವು ಅನ್ಕೋದ ಬರೆ ಆತದ್ರ ನಡೋದ ಬೇ ಆಗ್
ಅದೇ ಅಕ್ಕ ಹೆಂಗ ಹೆಂಗಗೆಲ್ಸ ಹ ಹಂಗ್ ಹೋಗ್ಬೇಕಕ್ ನೋಡುವ ಇವ ನಾವ್ಂತ್ರರು ಬರ್ದಿದ್ವಿ ಅಂದ್ರೆ ಹೆಂಗ ಹೆಂಗಾರ ಬರೀತಿದ್ವಾಖಾನೇ ಬರ
ನಾವ್ ಬರಕಾಗಲ್ಲ ದೇವರು ಬರಿತ ನ ಬರ್ ಕಸ್ತಾರ
ಹ್ಮ್ ಮುಂಚೆನನೆ ಕಾಯಿ ಸ್ವಲ್ಪ ನಾವ್ ನಡಗರಕ್ ತಿದ್ದಂದ್ರೆ ಏನ್ ತ
ಏನ ತಿದ್ದಕ್ಕ ಆಗಲ್ಲ
ಅಷ್ಟ ನೋಡ್ ಜೀವನ
ಹ್ಮ್
ಮತ್ತಕ್ಕೈ ಏನ್ ಮಾಡದ ಅಡಿಗೆ
ಅಡುಗೇನ ಇಲ್ ಮುಗ್ದೈ್ ನಂದಿ ಅಡಿಗೆ ಪಡಿಗೆ ಎಲ್ಲ ಮುಗೈ ನೋಡಿ ಇ ನೀೇಏನು ಮಾಡದಿಲ್ಲ ನಾನು
ಏನುೂ ಇಲ್ಲನಾ ಬಟ್ ಹ್ಮ್ ಹ್ಮ್ ಆಯ್ತಾ ಆಕ್ಕ
ಸರಿ ಇಡು ಅಂದ
ಹ್ಮ್ ಹ್ಮ ಬಾಯ್
ಸರಿ ಬಾಯ್